ಹಲೋ ಹೇಳಿ ಸಾರ್ ಏನ್ ಮಾಡ್ತಿತಿದ್ದೀರಿ ಬೆಳಗಿಂದ ಎಲ್ಗ ಹೋಗಿರಿ ಕಾಣಿಸತಿರ್ಲಿಲ್ಲಲ್ವಲ್ಲ. ಕೆಲಸಕ್ಕ ಹೊಂಟಿನ್ರಿ ಸರ್ ಕ್ಯಾಟರಿಂಗ್ಗೆ ಯಾವ ಊರ್ಗ್ ಹೋಗಿದ್ರಸ
ಪಾಂಡ್ಪುರ್ ಹೋಗಿನ್
ಪಾಂಡಪುರ ನಾ ಪಾಂಡಪುರ ಹತ್ರ ಯಾವೂರು? ಆರು ಒಳ್ಳಿನ. ಎಷ್ಟೊತ್ ಹೋಗಿರಿ ಸ ನಿನ್ನೆ. ನಿನ್ನೆ ಹೋಗಿದ್ರಿ ಇವತ್ ಹೋಗಿದ್ರ.
ನಿ ಅನ್ನ ಒಂದ. ಹನ್ನೆರಡು ಗಂಟೆ ನರಸೀಪುರ ಬೊಟ್ಟು ಮುಮಸ.
ಹನ್ನೆರಡು ಗಂಟೆನಾ. ತಾವ್ ಈಗ್ ನೋಡಲ್ಲ ಅಲ್ಲಿ ನೋಡಲಿ.
ಎಲ್ಲ
ಅಲ್ಲಿ ಅಲ್ಲಿ ಆ ಬಾಲ್ವ ಕಡ್ಡಡಿ ಅದಲ್ ಗೊತ್ತ ಆ ಮೂಲಲ್ ನೋಡುದ ಮುಂದಕ್ಕ. ಕಪ್ಪಗ ತಲ ತಲ
ಹ್ಮ್ ಇವಾಗ್ ಕಾಣಿಸತಿಲ್ಲ. ಹ ಅಲ್ಲಿ ಅಲ್ಲೆಲ್ಲ ತಿಲಾಡುತ್ತಲ.
ಹ್ಮ್ ಹಾ ಕಪ್ಪ ತಲ್ಲ ಹಾ ಅದೇ
ನೀರೆಲ್ಲ ಅಲ್ಲಿತ್
ನೀರಲ್ಲಿ ಹಾ ನಕ್ಕತ ನೋಡು ಕಾಣಸ್ತದ ನೋಡಲ್ಲಿ ಇಲ್ಲಿಯಮ ಕೆಳಾಕ. ಮಾಳ ಹೂ ಕಣ ಬಿಿಸಲು ಹೊಸಿ ವಡಿತ ನೀ ಹೋಗಿತ ಹೇ ಯಾರು ಫೋನ್ ಮಾಡ್ತಾರ ಕಡೆ ನಂಗ
ಹ ನಮ್ಮ ಯಪ್ಪೋ ಬಿಡಿಗಿದಿಗ್ ಹ್ಮ್ ರಿಯಲ್ ನಂಬರ್ ಕೇಳಿದೆ ಕೊಡ್ತೀನಿ ಅಂತ ಅಂದ. ಹ ಹ್ಮ ಹ ನಾನ ಮಾಡ್ತಾರೆಂತ ಎಲ್ಲ ಹ ಕಾರಾರ್ಖಾನೆ ಮನ ಮೋಡಕಾರಪ ತಲ್ಲ ವಳಪರ. ಹಾ ಹ್ಮ ಹ ಬ್ರೋ ಬಹಮಡಿ ಬ್ರೋ ಇಲ್ಲ ಲೊಕೇಶನ್ ಇಲ್ಲ ಹೋದೆ ಅಲ್ಲಿ ಮಾಮೂಲಿ ಗಾಡಿ ಗೊಂತಲ್ಲ ಗಾಡಿಂದ ಇನ್ನ ಇಲ್ಲಪ್ಪ ವಿಶ್ವೇಶ್ವರ ಹೋಗುವ ಅಂತಂದ ಸರಿ ಆಯ್ತು ಅಂದು ಅರೆೇ ಗಾಡಿ ವಿಶ್ವೇಶ್ವರ ಹೋಗ ಹಾ ಹೌದ ಅಣ್ಣ ಹ ಏನ ಆದ ಹ್ಮ್ ಹಾ ಹ್ಮ್ ಹ್ಮ ಹ ಅಚ್ಕಂಡಿನ ನಾ